ಹ ಹಾ ಹ ಸರಿ ಸರಿ ಇದು ಸರಿಸಾ ಇದು ಸರಿ. ನಾಳೆ ಆಕನಿ ಅಂತ ನಿಗೆ ಕೊಡದು ನಾಳೆ ಆಕತಿನಿ ಅಂತ, ಅದೇನ್ ಕಳ್ಸಲ್ಲ ಗೋವಾ ಆತರ ಆಗ್ಬ ಗೋವಾ ಅಂತ್ರ ಟ್ಟಿ ಕನ ಸಷ್ಟ ಆಗಿರೋ ನ ಗೋವಾ ಎ ಆಯ್ತು ಅಜಲ್ಲ ಇಂಡಿಯನ್ ಆರ್ಮಿ ಇದ್ದಾಗ ಯಾವಾಗ್ಲೂ ಕಾಯ್ತ ನಿಂತಾರವಲ್ಲ. ಗದ್ದನೆ ಕಾಯ್ತಾಯಲ್ವಾ ನಾನ ಇಪ್ಪತ್ ರೂಪಾಯ ಕೊ ನೈಟ ಗೊತ್ತಿಲ್ಲ ಲ್ಲ. ಬ ಏನ ನಾ ಕೊಡ್ತ ಮರ ಒಬ್ಬತ್ತಗಂಟೆ ಎಲ್ಲ ನಿದ್ದೆ ಬಂದ್ಬಿಡುತ್ತೆ ಏನಕ್ಕರ ಹಾಕು ಅದನ್ನ ನಾ ಕೊಡ್ತೀನಿ ಇರೋ ಮಾರಾಯ , ಹಬ ಕ ಐವತ್ತು ರೂಪಾಯಿ
ಯ ಆಗುವ
ಯ್ತು ಅಣ್ಣ ನೀನ್ ಎಟ ನೀನು ಅವಣ್ಣ ಅಪ್ಪನ್ ಮಾಡಿದೋನ್ ಮಾಡಣ್ಣ ನಾಕವರೆಗೆ ಬತಿನಿ ನಾನೇ ದೋಸನ್ ಫೋನ್ ಮಾಡ್ತೀನಿ ಅಂತಂದ ಕೇರ್ಗ ಒಣ್ಣ ಮಾಡಿದ ಆಮೇಲೆ ಏನು ವಿಚಾರವಲ್ಲ ನಾವೇ ಮಾಡ ಆ ಒಡ್ ಬತಿಯಿಂದ ಫೋನ್ ಮಾಡ್ಬೇಕ ನಾನ್ ಮಾಡ್ಬೇಕಾ ನಾಕ್ ವರ್ಗ ಕಡ ಒಣ ಒದ್ದು ಒಣನ ಮಾಡ್ತ ಅಂದ ಮಾಡ ಯಾವ ಅಣ್ಣನ ಒ ಬ ಇ ಶಮ ಈ ತಕ ರ ಕ ಇನ್ನೊಂದು ಕೊಡ್ತಾರ
ಅಲ್ಲ ಹ ಇನ್ನೂರ್ ಜೀವಿ ಹ
ಮ ಆಗ ಿಕಲ್ ಹ ಇದು ಪ್ ಗತ್ತ ನೀನು ನೂರ ಅವಂತ ಬಂದ ಚಕ್ ಮಾಡ ಈ ಒಂದು ಮಾಡ್ಕೊ ಬಿಡ್ರಲಿಲ್ಲ ಆಮೇಲೆ ಸದಿ ಸಿ ಅಂತಂತ ಮಾಡ್ತ ಹೋಗ್ಬೋುದುಲ್ಲ ಕಾಲ ಆತವ ಪೊಲೀಸ್ ಕೆಲಸ ಬಂದಿಲ್ಲ ಅಂದ್ರೆ ಅ ಆಯತ
ನೀನು ಮ ರು ಮಾಹಿತ ಕ
ಮಾಹಿತ ಆರಾಮ ಮಾಡ ಮಾಡ್ತೆ
ಮತ್ತೆ ಹೇಗಿದ್ದೀಯ ಆರಾಮ ಅದಿ ಇಲ್ಲ
ನಾನು ಈಗ ನಾನು ಅವರು ನೂರು ಎಪಾತೆಳು ಎಲ್ಲರಿಗೂ ತೊಗೊಂಡೆ ಆದೆ ಇವರ ತಾಯಿ ಎಂಟು ವರೆ ನಿನ್ನ ಜೊತೆ ಕರೆಕ್ಟಾಗಿ ಇದಾರೆ ಅವರು
ಜಪನ್ ನಂಗೆ ನೂರ ಅರವತೆಂಟು ಆಯ್ತು ರಾಮನಗರದಲ್ಲಿ ನೂರವತ್ತಂಟುಂಗ ಆಯ್ತು ಚಾಮರಾಜನಗರ ಅದ್ರಲ್ಲಿ ಎಕ್ಸಾಮ ಮಾಡಿರ್ಲಿಲ್ಲ ನ ಗೊಿಲ್ಲ
ಎಫರ್ಟ್ ಮಾಡಿ ನೀವ್ ಯತ್ತಲ್ಲ ಆರಿಂದ ಹಷ್ಟು ಹನ್ನೆರಡು ಒಂತೆ ಎಲ್ಲ ಲೆಕ್ಕ ತಗೋಬೇಡಿ ಆಧಾರ್ ಬುಕ್ ತಗೊಂಡು ಓದಿ ಇದೆಲ್ಲಾ ಇನ್ನೊಂದ ಯಾವ್ದಾರು ಯಾವ್ದಾರು ನೀ್ ಪಾತ್ ಮಾಡ್ಬೇಕಂದ್ರೆ ಆಧಾರ್ ಬುಕ್ ಅಷ್ಟೇ ಅಷ್ಟೇ ಎಲ್ಲಾ ಎಲ್ಲಾ ಈಗ ನೀವು ಆಮೇಲೆ ಮೊದ್ಲಂಗೆಲ್ಲ ಕೇಳಲ್ಲ ಹೋಗ್ಯಾನ್ ಹೇಳಿದ ಒಂದ ಎರಡ ಸರಿಯ
ಈ ಸಧಿ ಕೆಇಬಿ
ಬಸ್ ಪೊಲೀಸ್ ಆಯ್ತಾ ನೋಡಿ ಬೂ ಟ್ರೈ ಮಾಡಿ ಹ ಹಾ ಯ ಇಲ್ಲ ಆ ಹೇಳ್ತೀನಿ ನಾನ ಸಿತ ಅಂದ್ರೆ ಏನ ಗತ್ತಾ ನಮ ನಮ್ಕದ್ರಿಂದ ಹ ನಿಗ ನಮಕ ಬೇಕಾ ಹ
ಹಾ ಹೌದು ಆದ್ರೆ ಬೇರೆ ಬೇರೆ
ಹ ಬ ಅ ಒಂದೊಂದು ಜಿಲ್ಲ ಯ ತ ಅ ಹ ಅವ
ಾಗತರ
ಹಲ್ಲಪ್ಪ ಅವ ಅ ಯಾವಾಗ್ಲೂ
ೋಟು ಕಡಿಮೆ ಅಂದ್ಬಿಟ್ಟು ಜಾಸ್ತಿ ಇದ ನ ಕೊಡಮ್ಮಗ ನ ನಾ್ ಹೋಗ್ತಿಲ್ಲ ಅವಾಗ ನೀ ಏನು ಗೊತ್ತಾ ಅಪಾಯಿಂಟ್ ಆಗ ನೋಡಿ ಎಷ್ಟ ಆಮೇಲೆ ಬ ನ ಕಲ್ ಆದಾಗ್ರು ಸಿ ಎ ನಮ್ಮಮ್ಮಲ್ಲಿ ನಗದಲ್ಲಿದಲ್ಲಿ ಹಾ
ಕರ್ಮಿ ಅತಿಯ ಎಲ್ಲಾ ಜನ ಬಸ್ ಪ ಎಲ್ಲಕ್ಕೂ ಹಓದ ಯಾಕಂತಂದ್ರೆ ಈಗ ಷ ಬದ ಆಮೇಲೆ ಇನ್ ಎರಡ್ ವರ್ಷ ಆದ್ಮೇಲೆ ಕಾಲ್ ಮಾಡ ಒಂದ ವರ್ಷ ಆಮೇಲೆ ಹಮ್ಸ ಯಾರಿಗ ಈ ಈ ಎರಡ್ ವರ್ಷ ಆದ್ರೆ ಕಾಲ್ ಮಾಡ್ರೆ ಎಲ್ಲ ಸ್ ಕಾಲ್ ಮಾಡತವ
ಮಾಡತ ಬ ಆರಾಮ ನಾನು ನಾನು
ಅಷ್ಟೇ ಕಣೋ ಇವಾಗ ಹೇಳ್ದಲ ದುಡ್ಡಿದ್ರೆ ಮಾತ್ರ
ಸರಿ ಅದೇ
ನನ್ನ ಬೂಟು ಬೂಟೆಯ ಆದರೆ ಆಯ್ತಾ ಆಗದೆ ಓದರೆ ಇಲ್ಲ ಜಾಸ್ತಿ ಮೋಟಿವನ್ ಕಾರ್ಯ ಆ್ಯಪ್ ಓಪನ್